ಅದೇ ಎಲ್ಲಿದ್ರಿ
ನಮ್ಮ್ ಮನ ಆಾಗಿದ್ದೀವ್ರ ಈಗ
ಹೌದ್ರೀ ಅದೇ ರೇ ಮತ್ತತ್ದ ನಿನ್ನೆ ಶೋರೂಮ್ ಬಂದಿದ್ರಲ್ಲ ಅದೇನೋ ಸ್ಕೂಟರ್ ಬುಕ್ ಮಾಡಿದ್ರಲ್ಲ
ಹ್ಮ
ಅದಕ್ಕೆ ಈ ನೀವು ಮತ್ತೆ ಇವತ್ ಬರ್ತಾರಲ್ರರಿ ಅದ
ಬರ್ತನ
ಹಾ ಇಲ್ಲ ಅದೇ ಕೇಳಿದೆ ಅದು ಮತ್ತ ಬುಕ್ ಮಾಡಿದನಲ್ಲ ನಮ್ಮ್ ಮ್ಯಾನೇಜರ್ ಅವ್ರು ಕೇಳಂತ ಇಲ್ಲ ಅದಕ್ಕೆ ನಿಮ್ ಕಾಂಟ್ಯಾಕ್ಟ್ ಮಾಡಿದ್ರ ಇವತ್ತು ಬೆಳಗ್ಗೆನೆ ಅಲ್ರರಿ ಸ್ವಲ್ಪ ಆದಷ್ಟು ಬೇಗ ಬರ್ರಿ ಅದು ನಮ್ಮ ನೀವು ತಗೊತ್್ರ ಅಂತ ಕನ್ಫರ್ಮ್ ಆದಲ್ರಿ ನಮ್ಗ
ಹೆಂಗ ಇದ ಇದ್ರೆ ನೀವು ತಗೊತೀನ ನ ಬರದು ಸ್ವಲ್ಪ ಜಲ್ದಿಿನಷ್ಟ
ಅಲ್ಲಲ್ಲ ಈಗ ತಗೋದು ನೀವ ಅಲ್ಲಾ ಹಂಗಾಗಿ ಈಗ ನಿನ್ನೇ ನೋಡ್ರಿ ನೀವ್ ಅಡ್ವಾನ್ಸ್ ಬುಕ್ ಮಾಡಿ ಹೋಗಿ ಈಗ ಅದು ಗಾಡಿ ಬಂದ್ ೈತೆ ಅದು ಶೋರೂಮ್ಗೆ ತರಿಸಿದ್ ನಾವು ಅದು ಕಂಡೀಷನ್ ಅದೆಲ್ಲ ಹೇಳ್ತಿವಿ ನಾವು ಮತ್ತ ಯಾವ್ಯಾವ ಕ್ವಾಂಟಿಟಿ ಅದ್ರ ಚಲೋ ಐತ ಅಂತಂದ್ ಬಿಟ್ಟ ಬೈಕ್ಂದು
ಹಾ
ಅದಕ್ಕೆ ಹಾಗಾಗಿ ಸ್ವಲ್ಪ ಹತ್ತು ಗಂಟೆಗಂಗ ಬಂದ್ಬಿಡ್ರಿ ನ ಮ್ಯಾನೇಜರ್ ಹತ್ತು ಗಂಟೆ ಹೆಂಗ ಬರ್ತಾರ ಹ ಹತ್ತು ಗಂಟೆಗೆ ಬಂದ್ರ ನನಗೊಂದ ಸ್ವಲ್ಪ ಅನುಕೂಲ ಆಗ್ತಿಲ್ಲ ಅಂದ್ರೆ ನೀವು ಮಾಡಿರಿ ಸೀದಾ ಹೋಗ್ಬಿಟ್ರಿ ಅದ ನೋಡ್ರ ಜಲ್ದಿನೇ ಬಂದ್ಬಿಟ್ಟದ ಬೈಕ್ ಶೋರೂಮ ಇಂದ ಅದು ಇ ಇಂಡಿಯಾ ಅಂತ ಅದಲ್ಲ ಆ ಡಿಯೋ ಡಿೀಕ್.
ಹಾ ಡಿಕ್ ಡಿಕ್
ಹಾ ಸ್ಕೂಟಿ ಬಂದೈತೆ ಮತ್ತ ಅದು ಆದಷ್ಟ ಸ್ವಲ್ಪ ನೀವ್ ಬೇಗ ಬಂದ್ರ ನಾವು ಅದುಲ್ಲ ವ್ಯವಸ್ಥೆ ಮಾಡ್ಕೊಂತೀನಿ ಯಾವ್ ತರ ಅದ ಯಾವ್ ತರ ಇಲ್ ಅಂತ್
ರಾತ್ ಹತ್ ಹತ್ತುವರಿಗೆಲ್ಲ ಅಲ್ ಇರ್ತಿನ್ ಬಂದ್.
ಹೌದ.
ಇಲ್ಲ ಅದು ಆದಷ್ಟು ಬೇಗ ಇದ್ ಮಾಡ್ರಿ.
ಬ ಬರ್ತ್ ಬರ್ತವ್ರ ಅದ ಇದ್ ಏನ್ ಯಾವಾಗ್ ಬಂದ್ರ ಅದ್ ಗಾಡಿ.
ಅದು ಇವತ್ತ ಬೆಳಗ್ಗೆ
ಯೋಳ್ ಗಂಟೆಗ್ ಬಂದೈತ.
ಹಾ ಹೌದ್ರೀ.
ಹ್ಮ್ ಸರ್ ಹತ್ ಎಲ್ಲಾ ಹತ್ತು ಹತ್ತುವರಿ ಇಂದ ಇದ್ ಅದ್ ಮಾಡ್ತೀರಿ, ಈಗ್ ಅಷ್ಟ ಈಗ ಅಷ್ಟ ಅರ್ಧ ಅಮೌಂಟ್ ಕೊಟ್ಟು ತಗೊಂಡ್ ಹೋದ್ರ್ ನಡಿತೈತಲ್ಲ ಅರ್ಧ ನಾವು ಲೋನ್ ಮಾಡ್ಸಿದ್ದ.
ಈಗ ಅದು ನಿಮ್ದು ಏನಾದ ಅದ್ ಬೈಕ್ ಬಂದೈತಲ್ಲ ಅದು ಡೌನ್ ಪೇಮೆಂಟ್ ಅ ಹೇಳ್ತಿನ್ ನೋಡ್ರಿ ಈಗ ಈ ಶೋರೂಮ್ದ್ ಏನಪ್ಪಾ ಅಂತ ಒಂದ್ ಕೆಲುವ್ ಕಂಡೀಷನ್ ಇರ್ತಾವ್ ಕೆಲುವ್ ರೂಲ್ಸ್ ಇರ್ತಾವ ಏನಂತಂದ್ರ. ಈಗ ಅದು ಒಂದೂವರೆ ಲಕ್ಷದ್ ಅದ ಈಗ ನೀವು ಹೇಳಿದ್ ಡು ಡ್ಯೂಕ್ ಒಂದೂವರೆ ಲಕ್ಷ್ಯದ್ ಅದ, ಅದ್ರಗನ ಡೊನೇಷನ್ ಎಷ್ಟು ಕಟ್ ತಗೋಬೇಕಂದ್ರ ಅರವತ್ ಸಾವಿರ ಕಟ್ಬೇಕ್ ಅದಕ್ಕ.
ಹ್ಮ್ ಅರವತ್ತನ್ನು ಮೇಲ್ ಕಟ್ಟ ನಡ್ದದ್ ಅರವತ್ತ ಎಪ್ಪತ್ತು ಎಂಬತ್ತು.
ಹೇ ಇಲ್ಲ ಒಟ್ಟ ಅರವತ್ ಹತ್ರ ಕೆಳಕ್ ಕಟ್ಟಂಗಿಲ್ಲ ಅರವತ್ತತ್ರರ ಮ್ಯಾಗ್ ನೀವ್ ಎಷ್ಟನ ಕಟ್ಟ್ಗೋರಿ ಒಂದನ ಕಟ್ಟ್ಗೋರಿ ಈಗ ಅದು ಲೋನಿನ್ ಪ್ರಕಾರ ಇರ್ತದ್ ಅದು, ಈಗ ನೀನ್ ಅರವತ್ ಸಾವಿರ ಕಟ್ ಬಿಟ್ರ ಈಗ್ ಅಂದಜ್ ಅಂದ್ರ ಒಂದ್ ಮೂರ್ ಆ ಎರಡುವರ್ ಸಾವಿರ ಹಂಗ ಬರ್ತದ ನೀವ್ ಅವತ್ತರ್ ಮ್ಯಾಗ ಒಂದ್ ಕಟ್ಟಿದ್ರ ಅಂದ್ರ ಕಮ್ಮಿನೇ ಬರ್ತದ. ಹದಿನೈನೂರು ಎರಡ್ ಸಾವಿರ ತನ ರೀಚ್ ಆಗ್ತದ ಅದು.
ಹ್ಮ ಹಾ.
ಹ್ಮ್ ಹಂಗಾಗಿ ಸ್ವಲ್ಪ ಹೆಂಗೈತಂದ್ರ ಅಂದ್ರೆ ಇದು ಡೌನ್ ಪೇಮೆಂಟ್ ಅಲ್ಲಿ ವಿಷಯ ಬಂತಂದ್ ಅಂದ್ರೆ ಈಗ ಕ್ಯಾಶ್ ಕತ್ತಾ ಹೋಗೋದೇ ಉತ್ತಮ ರೀ ಈ ರೊಕ್ಕ ಎಲ್ಲೋಟಿಗೆ ಈಗ ಒಂದೂವರೆ ಲಕ್ಷ ಅಂತ ಹೇಳಿದ್ವಲ್ ನಾವು. ಹ ಹ ಒಂದೂವರೆ ಲಕ್ಷದ್ ಏನ್ ಅದ ಅದು ನೀವು ಕ್ಯಾಶ್ ಕೊಟ್ಟಿಗೇಶನ್ ತಗೋರಿ ಈಗ ಲೋನ್ ಮಾಡಿಸ್ತೀರಿ ನೋಡ್ ಓ ಈ ಸುಮಾರ್ ಹ ಹತ್ತು ಹತ್ ಸಾವಿರೂಪಾಯ್ ನಿಮ್ಗೆ ಇದ್ ಬರ್ತದ.
ಅಲ್ರೆ ನಾವು ಯಾಕಂತೇಳ ನಮ್ ಬಳಿ ಅಷ್ಟ ಅಮೌಂಟ್ ಇಲ್ಲ ಫುಲ್ ಅಮೌಂಟ್ ಕಟ್ಟಷ್ಟ.
ಹಾ ಹೌದು.
ಅದಕ್ಕೆ ನಾವ್ ಡೌನ್ ಪೇಮೆಂಟ್ ಮಾಡ್ ಗಾಸಿ ತಗೊಂಡ್ ಹೋದ್ರಾಯ್ತು ಗಾಡ್ ಅಂತಂದ್ ಕಾಸಿಂದ ನಾವಿರೋದ್ ಎಂಬಾತ್ ಎಪ್ಪತ್ ತಗೊಂಡ್ಬರ್ತಿವಿ.
ಇಲ್ಲ ಅಷ್ಟೇ ತಗೊಂಬರೋ ನೀನ್ ನಾ ಅಂದಿಲ್ರಿ ಬ ನೋಡ್ರಿ ನಿಮ್ಗ್ ಎಷ್ಟ್ ಅನುಕೂಲ ಆಗ್ತದ ಅಷ್ಟು ಒಟ್ಟ ಅರವತ್ತರ ಮ್ಯಾಗ ಡೊನೇಷನ್ ಈಗ ಎಂಬತ್ ಕಟ್ಟೀನ್ ಅಂತ್ ಹೇಳ್ತಾರ ಅದ್ರ ಅಂದ್ರೆ ಒಂದ್ ಎರಡುವರಿ ಎ ಎರಡ್ ಸಾವಿರದ್ ಎರಡ್ ನೂರ್ ಹಂಗ್ ಬರ್ತದ ಅದು ತಿಂಗ್ಲ.
ಹಾ ಅದೇ ಹೇಳಿದ್ರಿ ನಾನೀಗ ಎಪ್ಪತ್ತು ಎ ಎಂಬತ್ತು ತಗೊಂಡ್ ಒಂಬರ್ತ್ ಎಂಬತ್ತು ಎಲ್ ಎಂಬತ್ರು ಎ ಎಂಬತ್ ಕಟ್ಟೈತ್ರಿ ಈಗ ಅದ್ ಮುಂದ ಎಷ್ಟ್ ಎಷ್ಟ್ ಬರ್ತ ಅಷ್ಟು ನಮ್ ಕಟ್ಟಿಗೆಗ್ ಮುಂದ ಕತ್ತಿರೋದ್ ಹಂಗೋ ಲೋನ್ ತಿಂಗ್ಲ ತಿಂಗ್ಲ ಕಟ್ತಾಖ್ಯಾತ್ ಹೋಗ್ತಿವ್ ನಾವ್ ಅದು.
ಪಾಸಿಂಗ್ ದೇನ ನಿಮ್ಮ ಈ ಈಗ ನಾವು ಇಲ್ಲಿ ಈ ಡಿಸ್ಟಿಕ್ ಅದಲ್ಲ ಈಗ ನಿಮ್ಮ ಜಿಲ್ಲೆದ್ ಪಾಸಿಂಗ್ ಬೇಕಾನ. ನಿಮ್ಗ.
ಹಾ ನಮ್ ಜಿಲ್ಲೆ ಪಾಸಿಂಗೇ ಬೇಕಾರ ಅತ್ಯೆನ್ರಿ ನಮ್ ಜಿಲ್ಲಾ ಪಾಸಿಂಗ್.
ಏ ಇಲ್ಲ ಇಲ್ಲ ಆಗ್ತದ ಅದಂಗ ಏನಿಲ್ಲ ಅದು ಅ ಕಾಗದ ಪತ್ರ ಸಹಿತನ ನೀವು ಬಂದ್ ಅದಕ್ಕೆ ಇವತ್ತು ಮಾರ್ನಿ ಬಂದ ಬೆಳಿಗ್ಗೆ ಮಾತಾಡಿದ್ರ ಅಂದ್ರ ನಾವು ತೊಗದಂತ್ರ ಈಗ ಕ್ಯಾಶ್ ಕೊಟ್ ಬಿಡ ಎಂಬತ್ ಸಾವಿರ ಕೊಟ್ಟ ನಾವು ಆಮೇಲೆ ಏನ ಇರ್ತಾವ ದಾಖಲೆಗಳು ಅವೆಲ್ಲ ನಾವು ಫಿಲ್ಅಪ್ ಮಾಡ್ಸೊಂದು ಫಾರ್ ಗಿರಮ್ ಇರ್ತಾವ ಫಿಲ್ಅಪ್ ಮಾಡ್ಸೊ್ ಗೇಸ್ದ ಅದು ನಿಮ್ ಲೈಸೆನ್ಸ್ ಬೇಕ ಆಗ್ತದೆ ಗಾಡಿ ದಾರಸೆ ಅದಲ್ಲ ನಾದು ಆ ಗಾಡಿ ಮೇಲೆ ಆಡ್ಸಿಕ ಅಪ್ಲೈ ಮಾಡ್ತೀವಿ ನಾವು
ಹ ಅಲ್ರಿ ಈಗ ಈ ಗಾಡಿ ಬರೋಣ ಆರ್ಸಿ ಕಾಡು ಅಷ್ಟ ಇಷ್ಟ ತಿಂಗಳದ ಬರ್ದ ನಾಡು ತಿಂಗಳುಳ ಬರ್ದ್ರ
ಏ ಇಲ್ಲ ತಿಂಗಳ ಮ್ಯಾಗ ಹೋಗ್ತದ ಅದು ತಿಂಗಳದ ಇಪ್ಪತ್ ದಿನ ಆಗ್ಬೋದ ಅದು
ಚಂಗ ಹೋದ್ರೆ ಅದ್ ನ ಜಲ್ದಿನೇ ಬೇಕಾದ್ ಯಾಕಂದ್ರೆ ಅ ತಿರ್ಗಾಡ್ತಿರ್ತರು ಬಾಳ ಆಕಡೆ ಕಣ ಅವ್ ಅವ ನವನು ಈ ಕಡೆ ಬೇರೆ ಕಡೆ ತಗೊಂಡಂದ್ರೀ ಗಾಡಿ ಅದು ಮೂರ್ ತಿಂಗ್ಗಳ ನಾಕಕ್ ತಿಂಗ್ಳ ಬಿಟ್ಟು ಬಂದ್ ರಾಶಿ ಕಡ ಗೋಳಾಡ್ರಿ ಮನ್ಯಾಗ
ಏ ಇಲ್ಲಿ ಇಿಲ್ಲ ಅದಕ್ಕೆ ನಿನಗ್ ಹೇಳಾಕತ್ತನಲ್ಲಾ ನಮ್ ಶೋರೂಮ್ ಬಾಳ ಉತ್ತಮ ಅದ ಬಾ ಬಡವರಿಗೆ ಅನುಕೂಲ ಅದನ ಇದು ಚೂರು ರೊಕ್ಕ ಇಲ್ಲ ಅಂದ್ರನು ಸ್ವಲ್ಪ ಫೈನಾನ್ಸ್ ಅಲ್ಲಿ ಈಗ ಗಂಗದ ಒಂದೊಂದ್ ಕೆಲವೊಂದ್ ಶೋರೂಮ್ಗಳಲ್ಲಿ ಈ ಒಂದ್ ದಿನ ಲೋನ್ ಕಟ್ಟಿಲ್ಲ ಅಂದ್ರನು ಅದಕ್ಕ ಒಂದು ಚಾರ್ಜಸ್ ಬಳ್ತದ ಐನೂರು ಈಗ ನಮ್ಮಲ್ಲಿ ಇಲ್ಲ ಹೆಂಗಂತಂದ್ರ ಒಂದ ದಿನ ಚೂರ್ ಇತ್ತಂದ್ರ ಒಂದನ ನಾವು ಮಾಡ್ತೀವಿ ನಾವು ಮ್ಯಾನೇಜರ್ ನೋಡ್ರಿ ಈ ತರ ಒಬ್ರು ವ್ಯಕ್ತಿ ಬೈಕ್ ತಗೊಂಡಿದಾರಲ್ಲಾ ಇವತ್ ಅವ್ರ ಅಮೌಂಟ್ ಕಟ್ಟದ ಕಂತತ್ ಕಟ್ಟದದ ಇವತ್ ಅವ್ರ ಕಟ್ಟಿಲ್ಲ ಏನ ಅವ್ರು ಏನ್ ಹೇತ ಒಂದ ದಿನ ವೇಟ್ ಮಾಡಬೇಕು ಏನೇ ಕಂಡೀಷನ್ ನಮ್ಮನೇಜರ್ನ್ ಚೊಲೋದ ಪಾಪ ಶಂಕರಪ್ಪ ಸವರ್ ಅಂತಂದು ಅವ್ರೂನ್ ಚಲೋ ಅದಾರ ಇಲ್ಲ ಅಂತಿಂದಿಲ್ಲ ಈ ನೀವು ಈಗ ಅಷ್ಟ ಅಮೌಂಟ್ ಕಟ್ಟಿಗೆಸಂದು ನೀವು ಗಾಡಿ ಹ ಒಯ್ದ್ ಬಿಟ್ರಂದ್ರ ಈಗ ಗಾಡಿ ಒಯ್ದು ಸುಮಾರು ಒಂದ್ ಹದ್ನೈದು ದಿನಕ ನಂಬರ್ ಪ್ಲೇಟ್ ಬರ್ತದ
ಹನ್
ಫಸ್ಟ್ ನಾವ್ ನಂಬರ್ ಪ್ಲೇಟ್ ಅಪ್ಲೈ ಮಾಡ್ಬೇಕು ಅಪ್ಲೈ ಮಾಡಿದ ತಕ್ಷಣ ಅವು ನಮ್ ಶೋರೂಮ್ಗೆ ನಂಬ ಬರ್ ಪಲೇಟ್ ಬ ಅಂದ್ರ ನಾನ್ ನಿಮ್ ಫೋನ್ ಹಚ್ತೇನೆ ಇದೇ ತರ ಈಫನ್ ಹಚ್ತೀಿನಿ ಆ ತರಫೋನ್ ಹಚ್ತಿನಿ ಸರ್ ನೋಡಿಂಗ ನಂಬರ್ ಪ್ಲೇಟ್ ಬಂದವ ನೀವು ಗಾಡಿ ಹಯದ್ರಲ್ಲಾ ನಂಬರ್ ಪ್ಲೇಟ್ ಆಸೋಗ ಬರಿ ಅಂತ ಹೇತೇಿ ನಾನು ಈ ನಿಮ್ ಕ ಕಂಡಿ ಹಾ ಹೇಳ್ರಿ
ನಂಬರ್ ಪ್ಲೇಟ್ ಏನ್ರೀ ಒಂದು ವಾರ ಹದ್ನೈದು ದಿವ್ಸ ಬರ್ಬೋದ್ರ
ಅದೇ ಅದೇ ರೀ ಒಂದವಾರದ್ ಮೇಲೆ ಇ ರೇ ಒಟ ಒಂದ್ ಹತ್ತು ಹನ್ನೆರಡು ದಿನ ಹದನೈದ್ ದಿನ ಬಡ್ಕಂತಂದ ನೋಡರಿ ಅದು
ಒಟ್ಟ ಹದಿನೈದು
ಹ ಒಟ್ಟಟ್ ಹದನೈದ ದಿನ ಒಳಗಡೆ ಆಗ್ತದ ಹದನೈದ ದಿನ ಮೇಲ್ಪಟ್ಟಂತ್ರ ಯಾವ್ದಾಗಲ್ಲ ಇದ ಒಟ್ಟ ಆರಸಿ ಕಾಡ ಅಷ್ಟೇ ಒಂದು ದ ದೇಡ್ ತಿಂಗಳ ಆಗ್ತದ್ರೀ ಒಂದು ಆಹ ಮೂವತ್ತು ಅದೊಂದು ನಲವತ್ತೈದು ದಿನ ಆಗ್ತದ ರೀ ಅದು
ನಲವತ್ತೈದು ದಿವಸ ಅ ಸ್ವಲ್ಪ ಆದಷ್ಟು ಜಲ್ದಿ ಮಾಡಿ ರುಪಾಡಾದ್ರೆ ಅರ್ಸಿ ಕಾಡೆ ಸ್ವಲ್ಪ ಯಾಕಂದ್ರ ಬೇಕಾದ್ದ ಹ
ಇಲ್ಲ ಈ ಒಂದ ಸಲ ಆಯ್ತು ನಾವು ಬೇಗ ಬೇಗ ನಮ್ ಕಸ್ಟಮರ್ಸ್ ಹೆಂಗಿರ್ತಾರಂದ್ರ ನಾವ್ ಯಾವ್ದೇ ಕಾರಣಕ್ಕೂ ಕಸ್ಟಮರ್ ನಾಲ್ಕ್ ಮಂದಿ ಈ ನಾಲ್ಕ್ ಊರಲ್ಲಿ ಹೋಗಿ ಕೇಳಿದ್ರುನು ಈ ಶೋರೂಮ್ ಹೆಂಗ ಅದಂತಂದ್ರುನು ಪ್ರತಿಯೊಬ್ಬ ವ್ಯಕ್ತಿನೂ ಬಹಳ ನಿರಾಕಾರದಿಂದ ಹೇಳಬಹ ನು ಏ ಈ ಶೋರೂಮ್ ಚಲೋ ಅದ ಇಲ್ಲಿ ಪಾಪ ಕಸ್ಟಮರ್ ಬಾಳ ಕೇರ್ ಮಾಡ್ತಾರ ಇಲ್ಲಿನ ಆಫೀಸರ್ ಸಹಿತ ಅಷ್ಟೇ ಅರ ಅಂತಂದ ನಾವ ಏನು ಅವ್ರ ಮ ಮನೇರ್ ಹೇಳ್ತಾರ್ ಬಿಟ್ಟು ಹಂಗಂದ್ರ ಈಗ ನೀವ್ ರೊಕ್ಕ ಕೊಡ್ತಂತೀರಿ ದೊಡ್ಡ ಅಮೌಂಟ್ ಕೊಟ್ಟತವಂತೀರಿ ಈಗ ನಾವು ಓ ನಿಮ
ಹ್ನ್ರ ಹನ್ರೀ
ಇಲ್ಲ ಅದನ್ನೇ ನೋಡುವ ಮತ್ತೆ ಅದ ಅದು ಬಿಟ್ರಿ ಏನ ಇಲ್ರಿ ಯಾರೀ
ಇಷ್ಟ ಆದ್ರ ಅ್ರೆ ಮತ್ತತ್ ಯಾರಿಗನ ಇದ್ ಮಾಡಂಗಿಲ್ಲ ಯಾರಿಗನ ಅದ ಇ ಮಾಡಂಗಿಲ್ಲ ಅನ ಎಲ್ಲಾ ಒಂದೇ ಅಂತರ್ತಲ್ಲ
ರ್ತದ ನಾನ ಇಲ್ಲ ಅಲ್ಲಿ ಹೇಳ ನಾನು ಇವತ್ತ ಮಾರ್ನಿಂಗಗೆ ಆರು ಏಳು ಗಂಟೆಗೆ ಬಂದೈತೆ ಅದು ಲಾರಿ ಲ್ಲಿ ಟ್ರಕ್ ಅಲ್ಲಿ ಬಂದ್ಗಸಿಂದ ಶೋರೂಮ್ಂದ ನಿಂತಿರ್ತ್ರ ಅದು ನಮ್ ಮ್ಯಾನೇಜರ್ ಅವ್ರು ಹೇಳಿದ್ರ ನೋಡಪ್ಪಾ ಬೈಕ್ ಬಂದಾವ್ ನೋಡ ಹೋಗ ಅಂತಂದ್ರ ಅವ್ರು
ಹ್ಮ್ ಈ ಶೋರೂಂ ಶೋರೂಂ ರನ್ರು ನೀವು
ಹಾ ಇಲ್ಲ ಶೋರೂಮ್ ದಾಗ ಇದೆ ಈಗ ಬಂದ್ ಎಷ್ಟನ್ ಬೈಕ್ ಗಳು ನೋಡ್ಕೊಂಡೆವು ಲಿಸ್ಟ್ ಬಂದಿರ್ತಾವ ನಾವು ಯಾವ್ಯಾವ ಬೈಕ್ ಅಪ್ಲೈ ಮಾಡಿರ್ತವಿ ಅವ್ರು ಅವರು ಒಂದು ಮೂವತ್ ಬೈಕ್ ಕಲಸ ನಾವ್ ಅಪ್ಲೈ ಮಾಡಿದ ಅಂದ್ರೆ ಅವ್ರು ಮೂವತ್ ಬೈಕ್ ಕಳಸ್ತಾರ ಅವ್ರು
ಹಾ ಹಾ ಈಗ ಬುಕ್ ಮಾಡಿದ ತಕ್ಷ್ಣ ಬರ್ತವ್ರ ಗಾಡಿಗಳು
ಹ ಬುಕ್ ಮಾಡಿದ ತಕ್ಷಣ ಸೊ ವಿತನ್ ಎರಡು ದಿನ ಆದ್ಗಳಿಗೆ ಬರ್ತವು ನಾವ್ ಅಪ್ಲೈ ಮಾಡದ ನೀವ್ ಇವತ್ ಬುಕ್ ಮಾಡಿದೀರಂದ್ರ ಹ ಎರಡ್ ದಿನ ಆಗ್ತದ ನೀವು ಹೆಂಗನ ಬೇಗನೆ ಬುಕ್ ಮಾಡಿದ್ರಿ ನಿನ್ನೆ ಮುಂಜೆಾನನೆ ಬುಕ್ ಮಾಡಿದ್ರಿ ಅದು ನಾವು ಆದಷ್ಟು ಪ್ರೊಸೀಜರ್ ಏನಿತ್ತಲ್ಲ ಹಂಗ ಜಲ್ದಿನೇ ಆಯ್ತದ ಹಂಗ ಮಾರ್ಿನಂಗ ಒಂದೇ ದಿನದದಲ್ಲಿ ಕಳಿಸಿ ಬಿಟ್ರ
ಅದ ಅದಕ ಜಲ್ದಿನೇ ಬಂದಂತ ನಾನ್ ನೋಡಿದ್ರ
ನಿಮ್ ದೈವ ಏನಾದಪ್ಪಾ ನಿಮ್ ಲಕ್ಕಿ ಅಂತಾರಲ್ಲ ಆತರ ಅದದು ಇಲ್ಲ ಜಲ್ದಿನೇ ಬಂದದು ಹ
ಹಾ ಜಲ್ದಿನ ಬಂದ ಯಾಕಂದ್ರೆ ಒಬ್ಬೊಬ್ಬರು ಕೇತತಿ ನಾನು ಒಬ್ಬಬ್ರು ಒಂದು ವಾರ ಬಿಟ್ಟ ಬರ್ದ ಹದ್ಿನದು ದಿವ್ ಬಿಟ್ಟು ಬರ್ತ ಬುಕ್ ಮಾಡಿದ್ ಗಾಡಿ ಅಂತ ಅಂದ್ರ ಅದಕ್ಕೆ ಯಾಕೆ ಅದಕ್ಕೆ ಯಕ ಜಲ್ದಿ ಬಂದಲ್ಲ ಅಂತ ಂತ ನಾನ ವಿಚಾರ ಮಾಡಿದೆ
ಇಲ್ಲ ಅದೇ ಇಲ್ಲ ಬೈಕ್ ನ ಚಲಾಯತ ನೀವು ಬುಕ್ ಮಾಡಿದ್ ಚಲೋ ಅದ ಯ್ ಕೇಳಿ ಬುಕ್ ಮಾಡಿದ್ರಿ ಏನ ನಿಮ್ ಪರಿಚಯದವರ್ ಇದ್ರ ಹೆಂಗ
ಯಾರಲ್ರ ನಮ್ಗೆ ಆ ಗಾಡಿ ಇಷ್ಟ ಇತ್ತು ಒಂದ್ಸರ್ ನೋಡಿದ್ದೆ ಗಾಡಿ
ಹೌದನಾ
ಆ ಗಾಡಿ ಬೇಕಾಯ್ತು ಬುಕ್ ಮಾಡಿದೆ ಮತ್ತೆ ಯಾರ್ ಕೇಳೆಲ್ಲ ಇದ್ ಮಾಡಿಲ್ಲ
ಇಲ್ಲ ಇಲ್ಲ ನಾನನ್ ಅದೇ ಹೇಳಿದನಲ್ಲ ಇಲ್ಲ ಕಂಡೀಷನ್ ಚಲೋ ಅದ ಬೈಕ ಇಂದು
ಹ್ಮ ಹ್ಮ್
ಎಲ್ಲ ಹ ಅಯ್ಯ ಹೇಳ್ರಿ ಅದೇ ರೀ ನಾ ಹೇಳಿದಲ್ರರಿ
ಹಾ ತೋರ ನ ಬರ್ತೀರ ಒಂದು ಹತ್ತು
ಹತ್ತ ಹತ್ತವರೆ ಹೇಗೆ ಬಂದ್ಬಿಡ್ರೆ
ಬರ್ತಾರ ಆಯ್ತು ಈಗ ಜಾಕಾಯಿ ಮಾಡಕ ಬರ್ತ ಂತಲ್ಲದು ಏನಂತ ಅ ಆಡೆ ಆಕಡೆ ಮಾಡದವ್ರ ಡ ಅದೇ ಏನನ್ ತರಬೇಕ್ರ ಅದ ಹಲೋ
ಹ ನಿಮ ದಾಖಲೆಗಳು ಆಧಾರ್ ಕಾರ್ಡ್ ನಿಮ್ಮ ನಿಮ್ದ ಆಧಾರ್ ಬೇಕಾಯ್ತು
ಹಾ
ಅ ಆಧಾರ್ ಕಾರ್ಡ್ ಅವವು ತರ್ಬೇಕ್ರ ಡಾಕ್ಯುಮೆಂಟ್ಸ್ ಅವು
ಆಧಾರ್ ಕಾರ್ಡ್ ಮತ್ತೆ ಏನೇನ್ ಬೇಕಂದ್ರೆ ಪ್ಯಾನ್ ಕಾರ್ಡ್ ಏನೇನ ಮತ್ತೆ
ನಿಮ್ದು ಅದೇ ಈಗ ನಿಮ್ದ ಹದ್ನೆಂಟ್ ವಯಸ್ಸಿನ ಮೇ ಮೇಲ್ಪಟ್ಟ ಇರ್ತವಲ್ಲಾ ನಿಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಫೋಟೋ ಫೋಟೋಸ್ ತರ್ಬೇಕು ಒಂದ್ ಮೂರು ಹಾ ಹಾ ಹೌದು
ಸರಿ ಸರಿ ಹ
ಹೌದು ಹಾ ಹ ಇಲ್ಲ ಇಲ್ಲ ಅಷ್ಟೇ ಮಾಡ್ರಿ ನಾನನ್ ಹೇಳ್ತೇನಿ ನಿಮ್ಗ ನಾ ಮ್ಯಾನೇಜರಸ್ ತೆ ಹೇಳಿದ್ರಲ್ಲಾ ಹಂಗಾಗಿ ಸ್ವಲ್ಪ ಅದಷ್ಟು ಬೇಗನೆ ಕಳಸಿದ್ ಬಿಟ್ರ ನಮ್ದು ನೀವ್ ಬಂದ್ಬಿಟ್ಟ ಟ್ರ ಏನ್ ತೊಂದರೆ ಇರಲ್ಲ
ಎಲ್ರಿ ನಾವವು ಬರ್ತವ ಈಗ ಎಲ್ಲಾ ಹತ್ತ ಹ ಹತ್ತ ಹತ್ತರಿಗೆಲ್ಲಾ ಅಲ್ಲಿ ಇರ್ತೀವಿ ಸ್ವಲ್ಪ ಯಾಕಂದ ನಮಗ್ ಜಲ್ದಿ ಬೇಕ್ ಗಾಡಿ ಹಂಗಂತ ಸ್ವಲ್ಪ ಎಲ್ಲಿ ಬರ್ತಾನವ ಸ್ವಲ್ಪ ಆದಷ್ಟು ತಗ್ದಿಟ್ರೆ ಬರ್ತಾನವ್ವ ಬಂದು
ಇಲ್ಲ ಅಷ್ಟೇ ಮಾಡ್ರಿ ಅದು ನೀವು ನಮ್ ಶೋರೂಮ್ ಬರ್ತರ ಅಲ್ರಿ ಅಲ್ಲಿ ಮಾತಾಡ ಅಂತ್ರಿ ನಾವು ಏನೇನ್ ಪ್ರೋಸಿಂಗ್ ಆದ್ರ ಗಾಡಿ ಇರ್ತಾವ ಅದಷ್ಟ ಎಲ್ಲದ
ರೆ ಬಂದ್ ಮಾತಾಡಿ ಆಯ್ತು ನಾವೆಲ್ಲ
ಹ ಹಾ ಇಲ್ಲ ಸರಿ ತಗೋರಿ ಹಂಗಂದ್ರಿ
ಹಾಂ ಸರಿ ಅಷ್ಟೇ ಮಾಡ್ರ ಅಂದ್ರ